ಹಲೋ, ಏನಾಯ್ತು ಕತ್ತ ಆ ಕಂಡಿದ್ದೆ, ತರಕಾರಿ ಕಟ್ ಮಾಡ್ತಾ ಹ್ಮ, ಕತ್ತ ನೋ ಬಂದ್ಟ್ಟ. ಹ್ಮ, ಕುಕ್ಕರ್ಗ ಕದಾ.
ಹ್ಮ ಬೇಳೆ ತರಕಾರಿ ಹಾಕಿದೇನ್ ಅಷ್ಟೇ, ಇನ್ನು ಕಾಯಿ ಆಡ್ಸಿಲ್ಲ.
ಆಡ್ಸಾಕದ್ ನು ಅಲ್ಲಿ. ಅಲ್ಲಿ ಚಾಮಲಾಪುರದಲ್ಲಿ ಯಾವ್ದಕ್ಕೂ ಆಡ್ಸಿ ಹಾಕಲ್ಲ, ಅಂದ್ರೆ. ಬೆಳೆ ಸಾಂಬರ್ಗೂ ಇಲ್ಲ, ತಡ್ನಿ ಕಾಲ್ ಸಾಂಬಾರಿಗೂ ಇಲ್ಲ. ಹ ಹೆಸ್ರು ಕಾಳ್ ಸಾಂಬಾರ್ಗೂ ಇಲ್ಲ, ಇನ್ನು ಅಷ್ಟೇ. ಇನ್ನು, ಆತಾಗ ಎಲ್ಲಾನೂ ಒಟ್ಟಿಗೆ ಒಗ್ಗರಣೆ ಹಾಕ್ತಿದ್ರು, ಸರಿ ಅಲ್ವಾ. ತೊರೆದು ಇಟ್ಬಿಡದ ಅಷ್ಟೇನೆ.
ಅಲ್ವಾ. ಅಂದ್ರೆ, ಒನ್ ಟೈಮ್ ಆದ್ರೆ ಸರಿ ಆತರ, ಜಾಸ್ತಿ ಜನ ಅವ್ರ. ಸಾಂಬಾರಾರ್ ಕುಡಿಯೋರು, ಜಾಸ್ತಿ ಅವರು ಅಂದ್ರೆ, ಕಾಯಿ ಹಾಕ್ಲೇಬೇಕು.
ಅದಕ್ಕೆ ಅಲ್ಲಿ ನಾವು ಕಾಯನೆೆ ಆಗ್ತಿರ್ಲಿಲ್ಲ, ಎರಡು ಟೈಮ್ ಆಯ್ತಿದಪ್ಪ. ಏಳ್ ಲೀಟರ್ ಕುಕ್ಕರ್ ಅಲ್ಲಿ ಹಾಕಿ ಹೋಗಸ್ಬಿಟ್ರೆ, ಅಂದ್ರೆ ಬೇಳೆ ಜಾಸ್ತಿ ಆಾಕ್ತಿದೆ. ಗಟ್ಟಿಯಾಗುತ್ತಿತ್ತು.
ಹೌದಾ.
ಹುಳ್ಳಿ ಖಾರ ಹಾಕ್ತಾರೆ, ಗೊತ್ತಾ ಅದಕ್ಕೆ ಅಲ್ಲಿ, ಕಾಯಿ ಆಡ್ಸ ಹಾಕ್ತಾರೆ.
ಇದು ಉರುಳಿ ಬಸಾರು.
ಹಾ ಕಾಯಿ ಹಡ್ಸಕದು, ಅಲ್ಲಿ ಇಲ್ಲ ಹಂಗೆ ಮಾಡದು. ಒಂದೊಂತ ಒಂದೊ ತರ. ಹಂಗ ಇಷ್ಟಾನೂ ಆಗಲ್ಲ, ನಂಗ ಊರಲ್ಲಿ ಮಾಡ್ತಿದ್ವಲ್ಲ ಅದೇ ಸರಿ.
ಹ್ಮ್ ಹ್ಮ್
ಅದು ಮಾಡುದ ದಿನ ಚೆನ್ನಾಗಿರಲ್ಲ. ಬರೀ ಕಾಯಿನ ತೋಟಬಿಟ್ಟು, ಕೂಗಿಸ್ಬಿಡುದು ಇವ್ರು ಹಂಗಗೆ ಮಾಡುದು, ಅದ್ರ ನಂಗ ತಿನ್ನಕ್ಕಾಗಲ್ಲ. ಹಾ.
ನಾನ್ ಊರಲ್ಲಿ ಹೆಂಗ್ ಮಾಡ್ತೀವಿ, ನಮ ಎಲ್ಲಕ್ಕೂ ಕಾಯ ಹಾಕ್ಬಿಟ್ಟು.
ಹಂಗೆ.
ಹೆಂಗ್ ಮಾಡ್ತೀವ, ಹಂಗೆ ಮಾಡದ್, ನಾನು ಹಂಗಾದ್ರೆ ತಿನ್ನಕ್ಗೋದು, ಇವ್ರ ಸಾಂಬಾರ್ಿಗೆಲ್ಲ ನಾ ಬದ್ಲಾಗ. ನಾನೇ ಇವ್ರನ್ನ ಬದಲೈಸ್ಬಡನಿ. ಹ್ಮ್ .
ಅಂದ್ರೆ ಇವಾಗ ಮಾಡಿರೋ ಸಾಂಬಾರು ಅಷ್ಟು ಟೇಸ್ಟ್ ಇರಲ್ಲ ನಾಳೆಗೆ. ಟೇಸ್ಟ್ ಬರೋದು ಯಾವುದೇ ಆದ್ರೂನು ಹ್. ಹಂಗೆ ಸರಿ.
ಹ ನಾನು ಮನೇಲಿ ಕಡ್ಲೆ ಕಾಳು ಉಣಿಯಾಕಿದ್ದೀನಿ.
ಸಯಂಕಾಲ ಸಾಂಬಾರಗ.
ಹ್ಮ .
ಹ್ಮ್ ರಾಣಿ ತೊಡೆಯದ ಅಂತ ಬಂದೆ ಹ್ಮ್.
ಹ ಇನ್ನು ಸಾಂಬಾರು ಇಡ್ಲಿ. ಲ್ಲ ಇನ್ ತಿರ್ಗ ಬರ್ರ ನನ್ನ ಸಾಯಂಕಾಲ ಕಾರಿ ತಳೆ ಇವಳು ಅಂತ ಅಂದಬಿಟ್ಟು ಅತಾಗ್ ಮಾಡ್ಬಿಟ್ಟೆ ಅಂತ ಮಾಡ. ಹ್ಮ್. ಏನು ಏನು ಹೇಳಕ್ ಬಂದೆ.
ನಾನು ನಿನ್ ಅದೇ ಬ್ಲೌಸ್ ಕಟಿಂಗ್ ಮಾಡ್ತಿದ್ದಲ್ಲ ಆ ವೀಡಿಯೋ ಮಾಡಿ ಕಳ್ಸು. ನೋಡದ ಅ ಆದ್ರ ಕಟಿಂಗ್ ಮಾಡದ ಹ.
ನಾನೇವ ನಿನ್ಗೆ ಏಳ್ಕ ಕಟಿಂಗ್ ಮಾಡ್ತೀನ್ ಬಾ.
ಆ. ನಾ ಬಿರ್ಬರ್ನೆ ಎಷ್ಟ್ ಬ್ಲ್ದ್ ಐತೆ ಗೊತ್ತ ನನ್ಗೆ ಒಂದ್ ನಾಲ್ವತ್ತು . ಹ್ಮ್ ಆದಂದ್ರೆ ಈಗ ಫಸ್ಟ್ ಕಟಿಂಗ್ ಮಾಡ್ತಿದ್ದೆ ತಾನೆ.
ಇ ನೈನು ಕಟಿಂಗ್ ನೈಟ್.
ನೈಟ್ ಟೈಮ್ ಮಾಡ್ಕೀನಿ ಹ. ಹ ನೈಟೇನೆ ಎಲ್ಲಾದೂ ಕ್ಯಾಮ್ರಾನ ಆ ಆನ್ ಮಾಡಿ ಮಡಗಿಡು ಕರೆಕ್ಟ್. ಟ್ಟಾಗಿ ಕನ್ ಮಾಡಿ ಮಳಗ್ಬಿಟ್ಟು ಸುಮ್ನೆ ನು ಮಾರ್ಕ್ ಮಾಡ್ಕಳಕ್ಾಯಯತದ ನಿನ್ಗೆ ಹೇಳಬೇಕು ತಾನೇ.
ತಗೋಬೇಕು ಇಷ್ಟ ಮಾಡ್ಬೇಕು ಅಂತ ಅದ್ನ ನನ್ ಗೋಬೆ ತರ ಹೇಳ್ಳಾ.
ಮಾರ್ಕ್ ಮಾಡ್ಕೊತಿದ ಅಲ್ಲ ಆಗ ಫಸ್ಟ್ ಹಳೆ ಬ್ಲೌಸ್ ಐ್ತಲ್ಲ ಅದನ್ನ ಎಷ್ಟು. ತಿದ್ದು ಅಂತ ಮೆಜರ್ಮೆಂಟ್ ತಗ್ತಾನೆ.
ಹ್ಮ ತಗೊಂಡೆ ಮಾರ್ಕ್ ಮಾಡದು ಈಗ ನಾನು ಮಾತಾಡ್ಬೇಕು ತಾನೆ ನಿನ್ಗೆ ಹೇಳ್ಬೇಕು. ತಾನೇ ನಾನು.
ಹೇಳ್ದೇ ಇದ್ರು ಅರ್ಥ ಆಯ್ತದೆ ಅಲ್ಲ್ ಹಳೆದು ಅದೆ ಎಷ್ಟ ಇದ್ದ್ವು ಅಂತ ಅಲ್ಲಿ ಕಾಣಸೋತಾರ ಇಲ್ ಎಷ್ಟ್. ತಗತಿ ಅಂತ ಅದ್ ಗೊತ್ತಾದ್ರೆ ಸಾಕು ಆದ್ರ ಸ್ಟಿಚಿಂಗಲ್ಲಾ ಜಾಸ್ತಿ ತಗೋಬೇಕಲ್ಲಾ. ಹ ಒಂದೊಂದ್ ಎಕ್ಸ್ಟ್ರಾ ಬುಟ್ಕತಿಯಲ್ಲ. ಅಲ್ಲಿ ನೀನ್ ಟೇಪ್ ಇಡಿತಿಯಲ್ಲ ಆಗ್ಲೇ ಗೊತ್ತಾಯತದಲ್ಲಾ.
ಅವಳ್ ಇಲ್ಲ ನಾ. ನಾನ್ ಬೇರೆ ತರ ಮಾಡ್ಕೊತೇನಿ ಅವ್ನು ಏನ್ ಮಾಡ್ತಾಳ ಗೊತ್ತ ಒಂದೊಂದ್ ಇಂಚ್ ಫಸ್ಟ್ ಎಸ್ಟ್ರಾ ತಕೊಬಿಡ್ತಾಳ. ಅದಕ್ಕೆಲ್ಲ ಅವಳು ಮಾರ್ಕ್ ಮಾಡೋದಿಲ್ಲ. ಸುಮ್ನೆ ಡೈರೆಕ್ಟ್ ಆಗಿ ಒಂದೇ ಸಲ ಮಾರ್ಕ್ ಮಾಡ್ಕೊಂಡು ತಿರ್ಗ ಅವ್ಳು ಬ್ಲೌಸ್ ನ ಸ್ಟಿಚ್ ಮಾಡ್. ತಳ್ಳಲ್ಲ ನೋಡು. ಅ ಸ್ಟಿಚ್ ಮಾಡ್ಬೇಕಾದ್ರೆ ತಿರ್ಗಾ ಕತ್ತ್ ಅಳ್ತೆ ತಕಳೋದು ಮೈ ಅಳ್ತೆ ತಕೊಳೋದು ಹಂಗ್ ಮಾಡ್ತಾಳೆ.
ಹ್ಮ ಹ ಹೆಂಗಾದ್ರೆ ಇನ್ನೊಂದ್ಸಲ ಕಷ್ಟ ಆಗೋಯ್ತದೆ.
ಫಿಟಿಂಗ್ ಸ್ಟಿಚ್ ಮಾಡ್ಬೇಕಾದ್ರ ನಾನ್ ಏನ್ ಮಾಡ್ತೀನಿ ಗೊತ್ತಾ ಕೆಳಗಡೆ ಅರ್ಧ ಅರ್ಧ ಇಂಚ್ಗೆ ನಾನ್ ಸ್ಟಿಚ್. ಮಾಡ್ಬೇಕು ಅಂದ್ರೆ ಅರ್ಧ ಇಂಚ್ಗೆ ಒಂದು ಸ್ಟಿಚಿಂಗ್ ಲೈನ್ ಹಾಕತ್ತಿನನೆ ಅದು ಅಲ್ಲಿಗೆ ಬರ್ಬೇಕು. ಈಗ ಮೇಲ್ಗಡೆ ಮೇಲ್ಗಡೆ ಇಲ್ಲಿ ಸೋಲ್ಡರ್. ಬಂದಾಗ ಅಲ್ಲಿ ಡೌನಿಂಗ್ ಮಾಡಿರ್ತೀವಿ ಗೊತ್ತಾ ಡೌನಿಂಗ್ ಕೇಳಕ ಇಲ್ಲಿಗೆ ಸ್ಟಿಚ್ ಆಗ್.
ಅಂತ ಅಲ್ಗೆ ಲೈನ್ ಹಾಕತಿನಿ ಲೈನ್ ಹಾಕೊಂಡ್ ನಾನ್ ಹಂಗ್ ಮಾಡ್ತಿನಿ ಫಿಟಿಂಗ್ ಮಾಡ್ಬೇಕ್ರೆ ಎಷ್. ಇನ್ನೊಂದ್ ಸಲಾ ನಾನು ಯಾವ್ದ್ನೂ ಅಳ್ತೇ ತಕಳ್ಳಳ ಹೌದಾ ಬರಿ ಬಾಡಿ. ತಗತಿನಿ ನಾನ್ ಈ ತರ ನೆಕ್ಕು ಡೀಪು ಎಲ್ಲ ತಗಳಲ್ಲ ಹ್ಮ್ ಫಸ್ಟ್. ಫಷ್ಟು ಎಷ್ಟು ತಗೊಂಡಿರ್ತಿಯ ಅ ಅದೇ ಲಾಷ್ಟು. ಇಂಚ್ ಗೆ ಅಂತ ಅನ್ ಬಿಟ್ಟು ನಾನು ಸ್ವಿಚಿಂಗ್ ಗೆ ಅಂತ ಬುಟ್ಕೊಂಡಿರ್ತೀನಿ ಅದ್ರ ಮೇಲೆ ಅದ್ರ ಮೇಲೆ ಸ್ಟಿಚ್ ಹುಂ
ಅವಳು ಒಂದ್ ಇಂಚ್ ಎಕ್ಸ್ಟ್ರಾ ಅಂತ ತಕೊಬಿಡ್ತಾಳಾ ತಿರ್ಗಾ ಎಲ್ಲಾನು ಒಲದ್ಬಿಡ್ತಾಳೆ. ತಿರ್ಗಾ ಹೊಲ್ದ್ ಬಿಟ್ಟು ಜಾಯಿಂಟ್ ಮಾಡ್ಬೇಕಾದ್ರೆ ಡೀಪು ನೆಕ್ಕು ಎಲ್ಲಾನು
ಎಲ್ಲಾ ಇನ್ನು ಒಂದ್ಸಲ ಮೆಜರ್ಮೆಂಟ್ ತಗೊಂಡು ಕರೆಕ್ಟ್ ಆಗಿದೆ ಅಲ್ಲಿಗ್ ಮಾರ್ಕಾಕೊಂಡು ಆಮೇಲೆ ಸ್ಟಿಚ್ ಮಾಡ್ತಾಳೆ ಏನ್ನೊ. ಆಮೇಲ್ ಫಿಟಿಂಗ್ ಹಿಡಿಯೋದು ಹಾ.
ನಾನ್ ಏನ್ ಮಾಡ್ತಿನಿ ಫಿಟಿಂಗ್ ಮಾಡ್ಬೇಕಾದ್ರೆ ನಾನ್ ಆ ತಗೊಳದೆ ಮೂರ್ ಅಳ್ತೇ ತಕತೀನಿ. ಆ ತೋಳು ಮ ತೋಳು ಕಂಕ್ಳು ಮತ್ತೆ ನಡಾ. ಇದ್ ಮೂರ್ ಅಳತೆ ತಗೊಂಡು ಹಿಡಿತೀನಿ ಆಮೇಲೆ ಉಕ್ಸು ಗಿಕ್ಸು ಎಲ್ಲಾ ಆದ್ಮೇಲೆ ಮಾಮೂಲಿ ಬ್ಲೌಸ್ ಮೇಲ್ ಬ್ಲೌಸ್ ಇಟ್ರೆ ಗೊತ್ತಾಯ್ತದಲ್ಲಾ ಅಳ್ತೆ. ಆತರಾ ಫಿಟಿಂಗ್ ಮಾಡ್ತೀನಿ ಏನಾರು ವ್ಯತ್ಯಾಸ ಬಂದ್ರೆ ಅಲ್ಲೇ ಅಡ್ಜಸ್ಟ್ ಮಾಡ್ಬಿಟ್ಟು ಕೊಡ್ತೀನಿ ಅವಳ್ ಏನ್ ಮಾಡ್ತಾಳೆ ಗೊತ್ತಾ ತೋಳು ಕಂಕ್ಲು ನಡಾ ತಕಳದ್ ಅಲ್ದೇನೆ. ಮುಂಚರಿ ಕತ್ತ್ ಎಷ್ಟ್ ಉದ್ದ ಇದ್ದು ಇಂಚರಿ ಡೀಪ್ ಎಷ್ಟ್ ಉದ್ದ ಇದ್ದು ಅಂತಾ ಅಳ್ತೆ ಮಾಡ್ಬಿಟ್ಟು ಆಮೇಲೆ ಶೋಲ್ಡರ್ ಅಲ್ಲಿ ಹಿಡಿತಾಳ.
ಹಾ
ಹುಂ ಹಂಗೆ ಒಬ್ಬೊಬ್ರು ಒನ್ನೊಂತರ ನನಗ್ ನಾ ಮಾಡದ್ ಬೆಟರು ಅವ್ಳಗ ಅವ್ಳ ಮಾಡದ್ ಬೆಟ್ರು ಅಂಗ
ಸಿಂಪಲಾಗ್ ಹೇಳ್ತಾ ಇದೆ ಇಷ್ಟ್ ತಗೊಂಡ್ರೆ ಸಾಕು ಅಂತಾ
ಹುಂ ಅಂದ್ರ ಅವ್ಳು ಅಂದ್ರೆ ಅವ್ರ್ ಅವ್ರ್ಗೆ ಇವಾಗ ನೀನೇ ಇವಾಗ ನೀನೇ ನಾನ್ ಮಾಡದ್ ನೋಡಿರ್ ಅವ್ಳ್ ಮಾಡೋದು ನೋಡತಿಯಾ ಈಗ ನಿನ್ನಗೆ ಏನ್ ಅನುಸ್ತದೆ ಅವ್ಳ್ ಮಾಡದ್ ಈಸಿ ಅಂತ ನಿನ್ ಅನ್ನಿಸ್ತು ಹುದು.
ಕೆಲಸ ಮಾಡೋ ಬದ್ಲು ಒಂದೇ. ಕೆಲ್ಸಾ ಸರ ಅದನ್ನೇ ನೀಟ್ ಆಗಿ ಮಾಡುದ್ರ ಆಯ್ತದಲ್ಲಾ ಅಂತ ನಾನ್ ಹೇಳ್ತಿರದು ನಿನ್ ನಿನ್ ಮೈಂಡ್ ಎಂಗ್ ತಗೋತದೋ ನಿನ್ಗೆ ಅಂಗೆ. ಹುಂ ನಿನ್ನಗೆ ಅನ್ಸ್ಬೊದು ಇದೆ ಈಜಿ ಇದೆ ಈಜಿ ಅಂತಾ. ಹ್ಮ್ ಅದಲ್ದೆ ಇನ್ನು ಬೇರ್ ಬೇರೆಯವ್ರು ಇನ್ನು ಒನ್ನೊಂತರ ಹೊಲಿದಿರತಾರ ಅದು ನಿನ್ಗೆ ಈಜಿ ಅನ್ಸ್ಬೊದು. ಓ ವಿಡಿಯೋದಲ್ಲಿ ನೋಡ್ಕೋಬೇಕು ಇಬ್ರು ಮೂರ್ ಜನುದ್ದು ವಿಡಿಯೋ ಎಲ್ಲ ನೋಡ್ಬೇಕು. ಹುಂ ಸ್ವಿಚಿಂಗ್ ದು ಕಟಿಂಗ್ ದು ಎಲ್ಲಾನು ನೋಡದಾಗ ಅವಾಗ ನಮಗ್ ಅರ್ಥ ಆಯ್ತದೆ. ಹುಂ
ಅವರು ಕಟಿಂಗ್ ಮಾಡದ್ಮೇಲಾ ಅದೇ ಈ ಬಟ್ಟೆನ ಸ್ಟಿಚಿಂಗ್ ವಿಡಿಯೋ ಟೀವನು ಬಿಟ್ಟಿರ್ತಾರಾ ಅವಾಗ ಅದೇ ವೀಡಿಯೋ ನೋಡಿದ್ರೆ ಮಾತ್ರ ಅರ್ಥ ಆಗೋದು ಬೇರೆ ಒಬ್ರು ಕಟ್ಟಿಂಗ ಮಾಡಿರ್ತಾರೆ ಅ ಬಿಟ್ಟುಬಿಟ್ಟ ಇನ್ನಬ್ರು ಸ್ಟಿಚಿಂಗ್ ಮಾಡಿರೋ ವಿಡಿಯೋ ನೋಡ್ರ ನಿಜ್ ವಾಗಲು ಅರ್ಥಗಲ್ಲಾ
ಹಂಗೆ
ಇದು ನಾರ್ಮಲ್ ಮಿಶಿನ್ ಗೆ ಮೋಟ್ರ ಹಾಕ್ಸಿರೋದ ನೀನು ಅದೇ ಅನು ಹೇಳ್ತಿದ್ಲು ಮೋಟರ್ ಸಪ್ರೇಟ್ ಒಂದ ವರೇ ಸಾವಿರಾ ಮೋಟರು ಹುಂ ಆದ ಎಷ್ಟು ನೀಟ್ ಆಗಿ ಹೋತಿದೆೆ ಇದು ಮೂವೇ ಆಗಲ್ಲಾ ಅಂತ ಬೈತಾ ಕುತಾಳೋಳು ಏರಡ ಗಂಟೆ ಎಟ್ಟೋತನ ತಗೊತ್ತದೆ ಒಂದು ಬ್ಲೌಸ್ ಹೊಲಿಯೋಕೆ ಅಂತಾವಳೇ ರಾತ್ರಿ ಒಂಬತ್ತು ವರೆ ಒಂಬತ್ತು ವರೆ ಆಗಿತ್ತು ಹುಂ ಅದೇ ನನಗ ಮಾಡಿದ್ದಲ್ಲಾ ಹುಂ ಸ್ವಾಮಿ ಫೋನ್ ಮಾಡ್ಬಿಟ್ಟು ಒಂಬತ್ತುವರೆಲ್ಲಿ ಅವನ ಜೊತೆ ಮಾತಾಡ್ಬಿಟ್ಟು ಒಂಬತ್ತುವರೆ ಯಿಂದಾ ಹನ್ನೆರಡು ಕಾಲ್ ತನಕಾ ಎರಡು ಬ್ಲೌಸ್ ಹೊಲ್ದಿದ್ದೀನ ಮಾತಾಡ್ಕೊಂಡೆ ಮಾತಾಡ್ಕೊಂಡಿಲ್ಲಾ ಮತ್ತೆ
ಮಾತಾಡ ಆಯ್ತು ಅವನತ್ರ ಮಾತಾಡ್ಬಿಟ್ಟು ಒಂಬತ್ತುವರೆ ಸ್ಟಾರ್ಟ್ ಮಾಡಿದೇ.
ಹ್ಞೂ ಅಂದರೆ ಎರಡು ಅವರಲ್ಲಿ ಎರಡು ಬ್ಲೌಸ್ ಹೊಲದಿದ್ದೇ.
ಎರಡು ಕಾಲು.
ಹಾಂ ಅವಳು ಒನ್ ಬ್ಲೌಸ್ ಹೋಲಿ ಒಂದ್ ಬ್ಲೌಸ್ ಹೊಲಿಯಾಕೆ ಎರಡ್ ಗಂಟೆ ಇದಂತ ತಗತ್ತದೆ ಅಂದಳು.
ಹ ಹ್ಮ ಎರಡುುವರೆ ಗಂಟೆಲಿ ಎರಡು ಬ್ಲೌಸ್ ಹೊಲ್ದಿದ್ದೀನಿ.
ಹ್ಮ.
ಹ್ಮ್. ಹಂಗೆ ಸುಮ್ನೆ ಕುಂದ್ ಇವಾಗನು ನೋಡುವ ಅಲ್ಲಿ ಇಲ್ಲಿ ಸುಮ್ ಕುಂತಿದ್ದೀನ್ ಬೆಳಿಗ್ಗೆಯಿಂದ ಏನು ಮಾಡಿಲ್ಲ. ಕಟಿಂಗ್ ಮಾಡಿಲ್ಲ ಸ್ಟಿಂಚಿಗ್ ನೆ ನಾಕ್ ಬ್ಲೌಸ್ ಹೊಲ್ದಿದ್ದೀನಿ.
ಹ್ಮ. ಏನ್ಲ್ಲ ಅಲ್ಲಿ ಎಷ್ಟು ಡಿಮ್ಯಾಂಡ್ ಮಾಡ್ತಾರ ಗೊತ್ತಾ ಸುತ್ತ ಯ ಯಾರೂ ಒಲೆಯೋರಿ ಇಲ್ಲ ಎಲ್ಲೋ ಅಪ್ರೂಪಕ್ಕೂ ಒಬ್ಬರು ಇಬ್ರು ಅವ್ರೇ ಅದು ಆ ಕೊನೆಯ ಮೂಲಲ್ಲಿ ಅವ್ರೆ ಅವರು ಯ ಅಪ್ಪೊ ಒಂದು ಲೇಸ್ ಹಾಕಕ್ಕೇನೆ ಮುನ್ನೂರು ರೂಪಾಯಿ ಮುನ್ನೂರ ಐವತ್ತು ಅಂಗೆ. ಸಾಕಾ ಡಿಮ್ಯಾಂಡ್ ಮಾಡ್ತಾರೆ ಮಾತ್ರ ಹಾ. ನಾನು ಎರಡು ಬ್ಲೌಸ್ ಹೊಲ್ಸೋಕೇನೆ ಯಪ್ಪ ಏನ್ ಇಷ್ಟ್ ತಗೊಂಡರು ನಮೂರಲ್ಲಿ ಮುನ್ನೂರು ರೂಪಾಯಿಗೆಲ್ಲ ಬೇಕ ರೆ ಹಿಂದ್ಗಡೆ ಡಿಸೈನ್ ಮಾಡ್ಕೊಟ್ಬ ಬಿಡ್ತಾರೆ ಅಂದ್ರ ಬರೀ ನೂರ ಎಂಬತ್ ರೂಪಾಯಿ ತಗತಿದ್ದು ನಾನು. ಹ್ಮ್. ಲೆಸ್ ಹತಿದ್ರಾ ಇನ್ನೂರು ರೂಪಾಯಿ ಹ ಆಯ್ತಾ ಇವಾಗ ಏನಾಗೈತೆ ಗೊತ್ತಾ?
ಲೈನಿಂಗ್ ಎಲ್ಲ ಆಗ ಬರೀ ಮೂವತ್ತೈದು ರೂಪಾಯಿ ಇತ್ತು ಇವಾಗ ಲೈನಿಂಗು ನಲ್ವತ್ತು ರೂಪಾಯ ಆಗದ ಉಕ್ಸು ಫಾಲ್ಗೆ ಎಲ್ಲ ಜಾಸ್ತಿ ಆಗದ ಇವಾಗೆಲ್ಲ ಅದಕ್ಕೆ ನನಾಂದೇ ಇನ್ ಮೇಲೆ ಇನ್ನೂರು ರೂಪಾಯಿ ತಗತೀನಿ ಅಂದ್ರೆ ಇನ್ನೂರುಾ
ರೂಪಾಯಿನ ಅಂತಾರೆ ಅಂದ್ರೆ ಇವಲ್ಲ ಜಾಸ್ತಿ ತೆಗತಲ್ಲಬೇಕಗು ಅಷ್ಟು ಅಂದ್ರೆ ಕೇಳ್ಬೇಕಲ್ಲ ಅವರು
ಹೇಳ ಕೇಳೋರು ಅರ್ಥ ಆಗೋರು ಅರ್ಥ ಮಾಡ್ಕೊತಾರೆ ಒಬ್ಬೊಬ್ರು ಮಾಡ್ಕೊೋದಿಲ್ಲ. ನಾನು ಅದ್ನ ಮೋಟ್ರ ಒಳಿತೀನಿ ಕರೆಂಟ್ ಚಾರ್ಜು ನನ್ಗೆ
ಹ್ಮ್.
ಕುತ್ಕ ಹೊಲಿತೇನೆ ಅಂದ್ರೆ ಒಂದ್ ಬ್ಲೌಸ್ಗೆ ನೂರು ರೂಪಾಯಿ ಆದ್ೂ ಸಿಗ್ಬೇಕು ತಾನೆ?
ಹ. ಖರ್ಚೆ ಎಲ್ಲ ಕಡದು ಬೆಳಿಗ್ಗೆ ಟೈಮ್ ಕುೂತ್ಕೊಂಡ್ರೆ ನಾನು
ಮಾಡ್ತೀನಿ ಗೊತ್ತಾ ಎರಡು ಅವರ್ ಆದ್ರೂ ಒಂದು ಬ್ಲೌಸ್ ಮುಗಸಲ್ಲ ನಾನು.
ಹಾಂ..
ನೈಟ್ ಟೈಮ್ ಕುೂತ್ಕೊಂಡ್ರೆ ಹೊಲಿಯಕ ಆಗದು ಎಲ್ಗೂ ಎದ್ ಎರಡ್ ಬ್ಲೌಸ್ ಮುಗಿಯತ ಮುಗಸ
ಮುಗಸುತ್ತ ಅಂತ ಎದಳದೇ ಇಲ್ಲ ಹ್ಮ್. ತಲೆ ಎತ್ತುು ನೋಡದು ಇಲ್ಲ ಟಿವಿ ಹಾಕ್ಬಿಟ್ಟು ಸಾಾಂಗ್ ಹಾಕ್ಬಿಟ್ಟು ಹ ಕೇಳಸ್ಕತ
ಹೊಲದೂ ಬಿಡೋದುತ್ತಗೆ ಯಪಟ್ಟೆ ಸೌಂಡ್ರು ಬರ್ಲ.
ಬಂತ ಕಿವಿಗ ಬಡ್ಸ ಹಾಕಬಿಡ್ತೀನಿ ನಂದ ಫುಲ್ ಸೌಂಡ್ಂದು. ಹಾ ಸೌಂಡ್ ಅಲ್ಲಿ ಹಂಗ ಪರಿ. ಬೇಸಿಕ್ ಮಿಷಿನ್ ನಂದು ಹಣು ಬತ್ತಲ್ಲ ಅದಕ್ಕಿಂತ ಎಏಡರಷ್ಟು ಬತವಿ ಹ್ಮ್.
ಬರಿ ಬೇಸಿಕ್ ಲ್ವಾ ಅದ್ರಲ್ಲಿ ಜಾಸ್ತಿ ಹೊಲಿಯಕ್ ಆಗಲ್ಲ ಮ್ಯಾಕ್ಸಿಮಮ್ ಅಂದ್ರೆ ಎರಡೇ ಬ್ಲೌಸ್ ಹೊಲಯಕೇ
ಹೊಲಿಯಕ ಆಗದು ಅದ್ರಲ್ಲಿ ಹ್ಮ.
ಆದ್ರೂ ನಾನ್ ನಾಕ್ ಹೊಲಿತೀನಿ ಅದಕ್ಕೆ ಎಷ್ಟ ಕಷ್ಟ ಕೊಡ್ತೇನಿ
ಹ್ಮ ಅದಕೋಸ್ಕರ ನಾನು ಅರ್ಧಂಬರ್ಧ ಕಲ್ತು ಬಿಟ್ಟಿರದ ದೆಏನಕ್ಕೆ ಪೂರ್ತಿ ಕಲ್ತ್ಕೊಂಡನ್ನ ತಗ ಒಲಿಯೇಬೇಕು ಸುತ್ತಮುತ್ತ ಎಲ್ಲೂ ಇಲ್ಲ ಅಲ್ಲಿ ಸದ್ಯಕ್ಕೆ ಇಲ್ಲ ಅಂದ್ರೆ ನಂಚನ್ ಗುಡ್ಕ ಹೋಗ್ಬೇಕು ಆ ಥರ
ಹ್ಮ
ಇಲ್ಲೂ ಒಲಿತಾರೆ ಆದ್ರೂವೆ
ಕೊಡ್ತಾರೆ ಹ್ಮ್
ಹ್ಮ್ ಅದೆ ನಾನೇ ಒಲ್ಸು
ಉ ತರ ಅಲ್ ಕೊಡ್ತಾರೆ
ಸೋಮಂಬೇರ್ತರ ನಾನೇ ಸರಿಯಾಗಿನು ಒಂದ್ ಎರಡ್ ದಿನ ಹೊಲಿತೀನಿ ಇಷ್ಟ ಬಂದಂಗೆ ಒಲ್ದ್ರೆ ಕುಂದ್ಕೊಂಡ್ ನೆನ ಎಲ್ಲಾ ನೋ ನೆನೆ ಎಲ್ಲಾ ನಾಕ ನಾಕ್ ಬಲಸ್ ಹೊಲ್ದಿದ್ದೀನಿ ನಾಕ್ ಬ್ಲೌಸ್ ಹೊಲ್ದಿ ಎರಡ್ ತಿಂಗಳು ಮೂರು ತಿಂಗ್ಳ ಆಗೈ ನಾ ರಾತ್ರಿ ಹೊಲ್ದಿದ್ದೀನಿ ಇವಾಗ ಇನ್ನೊಂದೇ ಒಂದ್ ಐತ್
ಒ ಐತೆ ಕಟಿಂಗ್ ಮಾಡಿರೋದು ಇವಾಗ ಹೋಗಿ ಒಂದ್ಷ್ಟು ಕಟಿಂಗ್ ಮಾಡ್ಬಿಟ್ಟು ಮಲ್ಕದನಿ ಅದ್ನೇ ವೀಡಿಯೋ ಮಾಡು ಅರ್ಥ ಆದ್ರೆ ಅರ್ಥ ಮಾಡ್ಕೊತನಿ
ಹ್ಮ್
ಸರಿ ಆಯ್ತು ಹ ಹ್ಮ್ ಸರಿ ಆಮೇಲ್ ಮಾಡ್ತೀನಿ ಹಾಗಾದ್ರೆ
ಹಾ
ಹಾ ಆಮೇಲ್ ಮಾಡ್ತೀನಿ ಹೇಗಾದ್ರೆ ಅಂದೆ ಹ್ಮ್ ಸರಿ ಆಯ್ತು ಹ್ಮ ಅಡಗೆ ಗಿಡಗೆ ಮಾಡ್ಬಿಟ್ಟು ಹೋಗ ಫಸ್ಟ್ ಹ್ಮ ಇನ್ನು ಪಾರೆ ತೊಳ್ದಿಲ್ಲ ತರಕಾರಿ ಬೆಳೆ ಅಕ್ ಕೂಗ್ಸಿದ್ದೀನಿ ಇನ್ನು ಖಾರಾಡ್ಸದ್ಬೇಕು ಒಗ್ಗರಣೆ ಹಾಕ್ಬೇಕು
ಹ್ಮ್ ಏ ಬೇರೆ ಪಾರೆಗೆ ಹಾಕ್ಬಿಟ್ಟು ಹೊಟ್ಟೈತಿ ನೀ ಒಟ್ಟಿಗೆ ಒಗ್ಗರಣೆ ಅಕ್
ಹ್ಮ ಸರಿ ಬಿಡು ಆಯ್ತು ಹ್ಮ